ಹ್ಮ್ ಹ್ಮ್ ಮಾತಾಡ ಹ್ಮ ಹಟ್ಲ್ ಏನಿಲ್ಲಪ್ಪಾ ಊಟ ಮಾಡ್ದ
ಉಂಟ ಆಗಿಲ್ಲ ಮಾಡ ಮಾಡಬೇಕಾ ಒಂದ
ನಾನೇ ಮಾಡೋಕ ಏನಿಲ್ಲ ಮತ್ತೆ ಮತ್ತ ನಿಮ್ ಹೋಟ್ಲ್ ಎಷ್ಟ್ ಜನ ಇದ್ದಾರ ವರ್ಕ್ ಮಾಡಾರ
ಹೋಟೆಲ್ ಅಲ್ ಒಂದು ಟ್ವೆಂಟಿ ಮೆಂಬರ್ಸ್ ಇದಾರೆ
ಟ್ವೆಂಟಿ ಮೆಂಬರ್ಸ
ಹಾ
ಟೋಟದ ಎಲ್ಲ ಸೇರೆ
ಎಾ ಸರಿ
ಹ್ಮ್ ಹ್ಮ ಎಲ್ಲ ಡಿಫರೆಂಟ್ ಡಿಫರೆಂಟ್ ವರ್ಕ್ಥವಾ ಸೇ್ ಎಲ್ಲ ವರ್ಕ್ ಕೊಂದನ
ಎಲ್ಲಾ ಡಿಫ್ರೆಂಟ್ ಇಫ್ರ ಸೂಪರ್ವೈಸರು ಮನೇಜರು ಕೌಂಟರ್ ಕ್ಯಾಶ್ ಕೌಂಟರ್ ಕಿಚನ್ ಕೌಂಟರ್ ಆಮೇಲೆ ಚೆಕ್ ದೋಸ ಮಾಸ್ಟರ್ ಬೇರೆ ವೆರೈಟಿ ಅಪಾರ್ಟ್ಮೆಂಟ್ದ
ಹ್ಮ್್ಮ್ ಅಡ್ಗೆ ಬಟ್ರ ಅಷ್ಟನ
ಅಡಿಗೆ ಬಟ್ರು ಇಬ್ರು ಆಮೇಲೆ ಅಸಿಸ್ಟೆಂಟ್ ಇಬ್ಬರು ಇದಾರೆ
ಹ್ಮ್
ದೋಸೆ ಮಾಸ್ಟರ್ ಇಬ್ರು ಇದ್ದಾರೆ ಮನೇಜರ್ ಒಬ್ರ ಸೂಪರ್ೈರ್ ಬ್ರ ಕ್ಯಾಸಿಯರ್ ಇ ಬ್ರೋ ಕೌಂಟರ್ ಅಲ್ಲಿ ಮೂರು ಜಣ ಹೌಸ್ ಕೀಪಿಂಗ್ ಒಂದು ನಾಲ್ಕ ಜನ
ಹ್ಮ
ಹ್ಮ್
ಹ್ಮ್ ಸರಿ ಮತ್ತ ಏನಲ್ಲ ಅಡಗೆ ಮಾಡ್ತ
ಸೌತ್ ಇಂಡಿಯನ್ ಐಟಮ್ಸ್ ಮೀಲ್ಸ್ ಹಾತಿಲ್ಲಿ ದೋಸಾ ಐಟಮ್ಸ್ ಸ್ನಾಯಕ್ಸ್ ಬ್ಜಿ ಹಂಗೆ ವೆರೈಟಿ ವೆರೈಟಿ ಸ್ನಾಯಕ್ಸ್ ಅಲ್ಲಿ ವೆರೈಟಿ ಇರುತ್ತೆ ಬಜೀಜ್ ವೆರೈಟಿ ಇದೆ ಮೀಲ್ಸ್ ಅಲ್ಲಿ ವೆರೈಟಿ ಇದೆ ದೋಸೆ ವೆರೈಟಿ ದೋಸೆ ಇದೆ ಸುಮಾರ ಒಂದು ಎಂಟೊಂಬತ್ತು ದೋಸೆ ಸಿಗುತ್ತೆ
ಹ್ಮ್
ಹ್ಮ್ ಬೇರೆ ಬೇರೆ ಐಟಮ್ಸ್ಗಳಿವ
ಬೇರೆ ಬೇರೆ ಅಂದ್ರೆ ಇದು ಸೌತ್ ಸೌತ್ ಅಲ್ಲಿ
ಸೌತ್ ಅಲ್ಲಿ ಮೀಲ್ಸ್ ಇದೆ ಹ ಯಾವ್ದ ಮಿನಿಮಿಲ್ ಕಾಂಬೋ ಇದೆ
ಹ್ಮ್
ಹ ಯಾವುದು ಮಿಲೆಟ್ ಕಾಂಬೋ ಇದೆ ರೈಸ್ ಕಾಂಬೋ ಇದೆ ಅದರಲ್ಲ ಬೇರೆ ಬೇರೆ ವೆರೈಟಿ ಐಟಮ್ಸ್ ಬತ್ತೆ ಕೆಲವಂದು ಸೇಮ್ರುತ್ತೆ ಕೆಲೊಂದು ವೆೈಿ ಐ ಅ್ರದ ಒಂದು ತ್ರ ಟ ಫೋರ್
ಈಗ ಪ್ರೈಜು ನಾರ್ತ್ ಇಂಡಿಯನ್ಸ್ ಅಲ್ಲಿ ಹೆಚ್ಚಿಗೆ ಇರ್ತ್ತ ಇ ಸೌತ್ ಇಂಡಿಯಾ ಹೆೆಚ್ಚಿರ್ತೈತೆ
ನಾರ್ತ್ ಇಂಡಿಯನ್ ಅಲ್ಲಿ ಜಾಸ್ತಿ ಇರುತ್ತೆ ಸೌತ್ ಇಂಡಿಯನ್ಲ್ಲಿ ಕಮ್ಮಿ ಇರುತ್ತೆ ಕೆಲವೊಂದು ಸೇಮ್ ಇರುತ್ತೆ ಬಟ್ ಕೆಲವೊಂದು ಐಟಮ್ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ ಐಟಮ್ಸ್ ಕಮ್ಮಿ ಇರುತ್ತೆ
ಹಾ ನಾರ್ತ್ ಇಂಡಿಯಲ್ ಐಟಮ್ ಜಾಸ್ತಿ ಆಗ ಒಕ್ಕದಕ್ಕೋಸ್ಕರ ಫೈ ಜಾಸ್ತಿ ಆಾತೆ ಅನ್ಕಳ್ತಾನೆ
ಹಾ ಸ್ವಲ್ಪ ಐಟಮ್ಸ್ ಜಾಸ್ತಿ ಮಸಾಲಾ ಐಟಮ್ಸ್ ಸ್ವಲ್ಪ ಜಾಸ್ತಿ ಅದೇ ಚೈನೀಸ್ ಎಲ್ಲ ಏನ್ ಮಾಡಲ್ಲ ಇಲ್ಲಿ
ಹ್ಮ್
ಮಟಟ ನಾರ್ತ್ ಇಂಡಿಯನ್ ಮೀನ್ ಮಾಡ್ತಾರೆ
ಹಾ ಹಾ ಮತ್ತ ಬೆಳಿಗ್ಗೆ ಎಷ್ಟ ಗಂಟೆಯಿಂದ ಓಪನ್ ಆಕತ್ತ ಹೋಟಲ್
ಬೆಳಿಗ್ಗೆ ಆರು ಗಂಟೆ ಮಾಸ್ಟರ್ಸ್ ಎಲ್ಲ ಆರ್ ನಾಲ್ಕ ಗಂಟೆ ಬಂದಿರ್ತಾರೆ ಬಕ ಐಟಮ ಸಲ ಆರು ಗಂಟೆ ರೆಡಿ ಆಗಿರುತ್ತೆ ಹ್ಮ ಬೇರೆ ಕಡೆ ಸಪ್ಲೈ ಮಾಡ್ತೇವಿ ಡಬ್ಯೂ ಟ ಸಿ ವರ್ಲ್ಡ್ ಟ್ರಡ್ ಸೆಂಟರ್ಗೆ ಇಲ್ಲಂದ ಹೋಗುತ್ತೆ ಅಲ್ಲಿ ಸೇವ ಮಾಡ ಅೇತಿರಕ್ಕೆ ಚನ್ನ ಕ
ಹ್ಮ್ ಹ್ಮ್
ಆಮೇಲೆ ಇಲ್ಲಿ ರೆಡಿ ಮಾಡ್ತಾರೆ ಇಲ್ಲಿ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಎಷ್ಟು ಸೆವೆನ್ ಕ್ಲಾಕ್ ಇಂದ ಸಿಗುತ್ತೆ ಲಂಚ ಟ್ವೆಲ್ವ ಕ್ಲಾಕ್ ಇಂದ ಸಿಗುತ್ತೆ ದೋಸೆ ಎಲ್ಲ ಹಾಲ್ಡೇ ಪೂರ್ತಿ ದಿಂದ ಸಿಗುತ್ತೆ ಹ್ಮ ಕೆಲ ಸ್ನಾಯಕ್ಸ್ ಎಲ್ಲ ಮಧ್ಯಾಹ್ನ ಮೂ ಮೂ ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ
ಸ್ಪೆಷಲ್ ಮತ್ತ ಹೋಟ್ಲಾಗ
ಸ್ಪೆಷಲ್ದು ಖಾರ ದೋಸೆ ಮದೆ ಪತ್ರೋಡೆ ಮಿಲೆಟ್ ದೋಸೆ ಆಮೇಲೆ ಮಿಲೆಟ್ ಐಟಮ್ಸ್ ಇದೆ ಮಿಲೆಟ್ ಬಿಸಿಬಳೆಬಾದ್ ಮಿಲೆಟ್ ಮೊಂಗಲ್ ಮಿಲೆಟ್ ಬಿರಿಯಾನಿ ನ ಮಿಲೆಟ್ ಕಾಂಬೋ ಟೇಸ್ಟಿಂಗ್ ಪ್ಲೇಟ್ ಇವೆಲ್ಲ ಸ್ಪೆಷಲ್ ನಮ್ಮ್ ಹೋಟೆಲ್ ಸ್ಪೆಷಲ್
ಮಿಲೇಟ್ ಅಂದರು ಗೊತ್ತ ಅ ನಂಗೆ
ಮಿಲೇಟ್ ಅಂದ್ರೆ ಸಿರಿ ಧಾನ್ಯಗಳು ಅದ್ರಲ್ಲೇ ಇದು ನವಣೆ ಹ ನವಣ ನವಣ ದೋಸ ಎರಡು ವೆರೈಟಿ ಸಿಗತ್ ನಾವಣೆ ಮಿಲೆಟ್ ದೋಸೆ ಮಿಲೆಟ್ ಮಸಾಲೆ ದೋಸೆ ಸಿಗತ್ ಎರಡು ವೆರೈಟಿ ಅಂದ ಮಾಮೂಲಿ ಉಊದಿರೋ ದೋಸೆಗಳಿದಾವ ಹಾ ಬರ್ತಾರೆ
ಹ್ಮ
ಸ್ಲ್ಪ ಕಸ್ಟಮರ್ ಕಮ್ಮಿ ಸ್ವಲ್ಪ ಬ ಬಿಸ್ಿನನೆಸ್ ಆಗಂತ ಏರಿಯ ಅಲ್ಲ
ಹ್ಮ್
ಸ್ವಲ್ಪ ಇನ್ನ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಇದಿದ್ರೆ ಇನ್ನ ಚೆನ್ನ್ ಬಂದಿರ ಜನ
ಅದ ಅದೇ ಪಾರ್ಕಿಂಗ್ ಎಲ್ಲ ಇದ್ರೆ ಪಾರ್ಕ್ ಕಾರ್ಗರು ಬೈಕ್ ಪಾರ್ಕ್ ಮಾಡಿ ಅಲ್ಲೇ ಊಟಕ್ಕೆ ಕು ಬಂದ್ಬಿಡರು
ಹಾ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಳ್ಳೆ ಬಿಸ್ನೆಸ್ ಇನ್ನ ಸ್ವಲ್ಪ ಬಿಸ್ನೆಸ್ ಆಗಿರೋದು
ಹ್ಮ್ ಹ್ಮ್್ಮ
ಅದೊಂದು ಪ್ರಾಬ್ಲಮ್ ಅಲ್ಲಿ ಮದದೆಲ್ಲ ಚೆನ್ನಾಗಿದೆ ಬಟ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ
ಹ್ಮ್ ಅದೇ ನೀ ಪಾರ್ ಕುಕ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ರೆ
ಹ್ಮ್ ಅದೇ ಅದೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊ ್ರಿ ಇನ್ನ ಸ ಹಾಗೆ ಕಸ್ಟಮರ್ ಒಂದ ದ ಒಂದು ಪ್ರಾಬ್ಲ್ ಬಟ್ ಅದ್ರಲ್ಲೂ ಹೋಟೆಲ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ
ಹ್ಮ್
ಹಾಗಾಗಿ ಅದು ಒಂದು ಪ್ರಾಬ್ಲಮ್ ಕೆಳಗಡೆ ಿದ್ರೆ ಸಡನ್ ಬಂದ್ಬಿಡ್ತಾರೆ ಕಾಣಸುತ್ತೆ ಬೇಗ ಅದೇ ಈ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಗೊತ್ತಾಗಲ್ಲ ಸಟನ್ ಗೊತ್ತಾಗಲ್ಲ ಹಾ ಚೇಂಜ್ ಆಗಿದೆ ಬಸವನಗುಡಿಯಿಂದ ಇಲ್ಲಿಗೆ ಕೊಡುಗೆಹಳ್ಳಿ
ಅದು ಮೊದ್ಲಿಂದು
ಮುಂಚೆದುು ಅದು ಸ್ವಲ್ಪ ಬಿಸ್ನೆಸ್ ಇದ ಅಲ್ಲಿ ಬಿಡ್ ಹಾಕಿದ ಅದಂದು ಡಬ್ಲ್ಯೂ ಟ ಸಿಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತಿತ್ತಾ
ಹಾ ಹಾ
ದೂರನ ಆಗ್ತಿತ್ತು ಹಾಗೆ ಏನೋ ದುಡ್ಡು ಜಾಸ್ತಿ ಕೊಡ ಹೋಗಿತ್ತು ಅವ್ರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹಾಗೆ ಚೇಂಜ್ ಮಾಡಿದ್ರು ಇಲ್ಲಿ ಸ್ವಲ್ಪ ಹತ್ರರ ಆಗುತ್ತ ಅಲ್ಲಿ ಹನ್ನೊಂದು ಹದೂರು ಕಿಲೋಮೀಟರ್ ನ್ ಆಗ್ತಿತ್ತು ಇಲ್ಲಿ ಎಂಟ ಕಿಲೋಮೀಟರ್ ಆಗತ್ತು
ಹಾ ಹಾ ಹಾ ಮತ್ತ ಆದ್ರ ಟ್ರಾನ್ಸ್ಪೋರ್ಟ್ ಮಾಡಕ ಇದ್ದಲ್ಲ ಟ್ರಾಫಿಕ್ ಹೆಂಗ್ ಮಾಡ್ತೀರಿ
ಆಗತ್ತೆ ಸ್ವಲ್ಪ ಮುಂಚೆ ಕಳ್ಸಿರ್ತೀವಿ ಅಲ್ಲಿೇ ಆಟೈಮ್ ಎವ್ ಮಟ ತಖರತ
ಹ್ಮ್
ಇಲ್ಲಿಂದ ಅಲ್ಲಿ ಹೋಗಕ ಏನು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ನ ಫೋರ್ಟಿಫೈ್ ಮಿನಿಟ್ ಲ್ಲಿ ಸ್ಟಾರ್ಟ್ ಆಗ ಮುಂಚೆ ಕಳಸರ್ತಿವಿ ಒನ್ ಅವರ್ ಮುಚೆ ಕಳಸರ್ತತಿವಿ ಹೆ ಕಮ್ಮ ಅಲ್ಲಿ ಹೋಗಿರತ್ತಾ ಆ ಟೈಮ್ ಅಲ್ಲೇ ಹ್ಮ್ ಮಾಡ
ನಡೀತಾ ತೊಂದ ಆಗ್ತದೆ
ಮತ್ತೆ ನೀ ಎಲ್ಲರೂ ಊಟ ಮಾಡಿನ ಸೌತ್ ಇಂಡಿಯನ್ ಐಟಮ್ಸ್
ಅಲ್ಲ ಇದ್ರೆ ಬೆಂಗಳೂ ಯಾವ್ದೋ ಒಂದ್ ಹೋಟೆಲ್ ಹೋಗ್ವಪ್ಪಾ ಸೌಚಣ್ಯನ್ ಊಟ ಮಾಡಿದ್ವಿ ಹ ನಂಗೆ್ಯಾ ಊಟ್ಟ ಊಟ ಮಾಡಿ ಫೀಲ್ ಆಗನಲ್ಲಿ
ಹೌದಾ
ಹ್ಮ್ ಹ್ಮ
ಯಾವ್ದೋ ದೋಸೆ್ದನ್ನಿ ಅಂತ ಹೇಳ್ತಿದ್ದೆ
ದೋಸ್ತೆ ತಿನ್ಯ ಪಾವನ್ರ ಅರವತ್ತು ರೂಪಾಯಿನ ದೋಸಗತ್ತು ತದು ಎಂತ ಎಂಥ ದ್ವಾಸಿಯೋ ಅದು
ನಮ್ಮ ಹೊಟೇಲಿ ಬಾರೋ ಒಳ್ಳೆ ದೋಸೆ ಕೊಡ್ತೀವಿ ನೀ ಎಲ್ಲೆಲ್ಲಿ ಹೋಗಿ ಹತಿ
ಹೂ ಬೇಡಪ್ಪಾ ನೋಡೇನ್ ಬಿಡು ನಿಮ್ ಹೋಟೆಲ್ ದೋಸೆ ತಿಂದೆನ ಬಿಡಪ್ಪಾ ಅಂತ
ಹೌದಾ ಹೆಂಗೈತೆ ಎಕ್ಸ್ ಪಿರಿಯನ್ಸ್ ಹೆಂಗಿತ್ತು
ಎಪ್ಪಾ ಬ್ಯಾಡೋ ಮಾರಯ್ಯ ದ್ವಾ ಸಿ ನಂಗ್ ಯಾಕೋ ಸರಿಆನ್ಸ್-
ಇಲ್ಲ ಅದು ನಿನ್ ಚೆನ್ನಾಗ ಅನ್ಸಿರಲ್ಲ ಫಸ್ಟ್ ಟೈಮ್ ತಿನ್ನೋರಿಗೆ ಹಾಗೆ ಬಟ್ ಅದು ಒಂದು ಟೂ ತ್ರೀ ಟೈಮ್ಸ್ ತಿಂದ್ರೆ ಅದ ಲೈಕ್ ಆಗಿ ಕೊಡುತ್ತೆ ಪಸ್ ಟೈಮ್ ನೀನು ಟ್ರೈ ಮಾಡ್ತಿರೋದಲ್ಲಾ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು
ಅಂದ್ರೆ ನಿಮ್ ಪ್ರಕಾರ ನಮ್ ಆ ದ್ವಾಸಿ ಸರಿ ಇಲ್ಲ ಅಂದ್ರು ಆ ದ್ವಾಸಿ ನೀ ಅಡ್ಜಸ್ಟ್ ಆಗ್ಬೇಕು ಕೊಂತ ಹೇಳ್ತಾರ ಅದ
ಹೂ ಆತರ ಅಂತಲ್ಲ ಆದ್ರೆ ಟೇಸ್ಟ್ ಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಆ ಟೇಸ್ಟ್ ನಿನಗ ಆಗ್ತಿಲ್ಲ ಅಷ್ಟೇ ಅಂದ್ರೆ ನೀನು ತಿಂದಿರೋ ಟೇಸ್ಟ್ ನಿಮ್ಮೂರು ಕಡೆ ತಿಂದಿರೋ ಟೇಸ್ಟ್ ಬೇರೆ ಬಟ್ ಇಲ್ಲಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗತ್ತಲ್ಲಾ ಹಂಗೆ ಸ್ವಲ್ಪ ಚೇಂಜ್ ಅಂತ ಬಟ್ ನಾರ್ಮಲ್ ಮಸಾಲೆ ದೋಸೆ ಇಗೂ ಮೈಸೂರು ಮಸಾಲೆ ದೋಸೆಗೂ ಚೇಂಜಸ್ ಇದೆ ನೀ ನಾರ್ಮಲ್ ಮಸಾಲೆ ದೋಸೆ ಕೊಟ್ರೆ ನೀ ತಿಂದಿರ್ತೀಯಾ ಬಟ್ ಅದು ಎಲ್ಲಾ ಕಡೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಟೇಸ್ಟು ಬಟ್ ಸೇಮ್ ಅನ್ಸುತ್ತೆ ಬಟ್ ಇದು ಮೈಸೂರು ಮಸಾಲ ಸ್ವಲ್ಪ ಹಮಸ ರಜಾಸ್ ಆಗಿತ ಮ್ ಮಾಡಿ ತರೆ ಹಂಗಾಗಿ ಅದು ನಿಂ ತಿನ್ನವಾಗ ಸ್ವಲ್ಪ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಬಟ್ ನಮ್ಗೆಲ್ಲ ಅದು ಇಷ್ಟ ಆಗಿದೆ ಸಕ್ಕತ್ ಇಷ್ಟ ಬಟ್ ನಮ್ಗೆ ರೂಢಿ ಆಗ್ಬಿಟ್ಟಿದೆಯಲ್ಲಾ ಹಿಂಗಾಗಿ ಮತ್ತೆ ಹೊಸ್ತಾಗಿ ವ್ರಿ ಸ್ವಲ್ಪ ಪುಡಿ ಇರಲ್ಲ ಬಟ್ ಮಿಲೆಟ್ ಮಸಾಲ ಎಲ್ಲಾ ಚೆನ್ನಾಗಿರುತ್ತೆ ಕಂಪೇರ್ ಮಾಡಿರ ನಾರ್ಮಲ್ ಮಸಾಲಾ ದೋಸೆ ಮಿಲೆಕ್ ಮಸಾಲೆ ದೋಸೆಗೆಲ್ಲ ಕಂಫೆರ್ ಮಾಡಿದೆ ಮಿಲೆಕ್ ಮಸಾಲ ದೋಸೆ ಚನ್ನಗಿರುತ್ತೆ
ಎಷ್ಟೇ್ ಫ್ರೈ್ ಮಿಲೆಟ್ ಮಸಾಲ ದೋಸೆ
ಸಾದಾ ನೂರು ರೂಪಾಯಿ ಹಂಡ್ರೆಡ್ ನಾರ್ಮಲ್ ಮಿಲೆಟ್ ಅಲ್ಲೇ ಪ್ಲೇನ್ ಸಿಗು ಅದು ನೈನ್ಟಿ ತೊಂಬತ್ ಹ ಹತ್ತು ರೂಪಾಯಿ ಕಮ್ಮಿ ಆಗತದೆ
ಹ್ಮ್್ಮ ಹ್ಮ್
ಬಟ್ ಬೇರೆ ಬೇರೆ ದೋಸೆ ಇದಾವ ಖಾರ ದೋಸೆ ಂತ ಕ್ಯಾಬೇಜ್ ಅದು ಸೆಟ್ ದೋಸೆ ಬ್ಯಾಟರ್ ಇರುತ್ತಲ್ಲ ಅದಕ್ಕೆ ಮಸಾಲ ಮಿಕ್ಸ್ ಮಾಡಿ ಕ್ಯಾಬೇಜ್ ಮಿಕ್ಸ್ ಮಾಡಿ ಹಾಕಿರ್ತಾರೆ ಸೆಟ್ ದೋಸಾ ಟೈಪ್
ಹ್ಮ್ ಹ್ಮ್
ಮ ಟೇಸ್ಟ್ ಅದಕ್ಕೆ ಕುಂದಾಪುರ ಕರೆ ಕೊಡ್ತಾರೆ ನೀವ್ ಒಂದ್ಸಾರಿ ತಿಂದಬಿಟ್ಟರೆ ಅದು ಇನ್ನ ನಿನಗೆ ಇಷ್ಟ ಆಗ್ಬೋಡತ್ತ ಯಾಕಂದ್ರೆ ಬೇರೆ ಕಡೆ ಎಲ್ಲಿ ತಿಂದಿರಲ್ಲ
ಹ್ಮ ನೆಕ್ಸ್ಟ್ ಟೈಮ್ ಬಂದ ಟ್ರೈ ಮಾಡ್ದಂತ
ಓ ಬಾ ಬಾ
ಈಗ ಎಲ್ಲೇ ಎಷ್ಟೇ ಆಗ್ತರಿ ನೀವು್
ರೂಮಲ್ಲಿ
ಅೇ ರೂಮ
ಅದಲ್ಲ ಅದಲ್ಲ ಈ ಬೇರೆ ಕಡೆ ಒಂದ್ವರ್ ಕಿಲೋಮೀಟರ್ ಐ್ತಿದ್ದು ಸ್ವಲ್ಪ ಲಾಂಗ್ ಆಗುತ್ತೆ ತೋಡಡಕ್ಕದಾ ಅಾಲ್ಪ ಏನಾದ್ರೂ ಹೆ ರ್ಜೆನ್ಸಿ ಇತ್ತು ಬರ್ಬೇಕು ಅಂತ ಅಂದ್ರೆ ಸ್ವಲ್ಪ ಕಷ್ಟ
ಹ್ಮ್
ಬಹಳ ದೂರ ಆಗತ್ತೆ ಅದೇ ಸ್ವಲ್ಪ ಆಥರ ಮಾಡಿದ್ರೆ ಚೆನ್ನಾಗಿತ್ತು ಮುಂಚೆದೆಲ್ಲ ಸ್ವಲ್ಪ ಹತ್ರ ಇತ್ತು ಒಂದ್ ಐದ್ನೂರ್ ಮೀಟರು ಎಂಟುೂರು ರೂಪಾಯಿ ಒಳಗೆ ಕಡೆನ ಇತ್ತು ಇದು ಸ್ವಲ್ಪ ಆದ್ರೆ ಡಬಲ್ ನಡ್ದಂಗ ಆಗುತ್ತೆ ಈಗ
ಹ್ಮ್
ಹಂಗಾಗಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಬರಕ್ಕೆೆ
ಈಗ ನಾವವು ಬ್ರ ಉಳ್ಕೊಬೋದ
ನೀವು ಬಂದ್ರೆ ಉಳ್ಕೋಬಹದು ಬಟ್ ಮೇಡಮಿಗೆ ಒಂದ್ಸಾರಿ ಇನ್ಫಾರ್ಮ್ ಮಾಡ್ಬೋದು
ಯಾಕಂಗ ಹೇಳಣ ಮೇಡಮ್
ಹ್ಮ್ ಬಟ್ ಅವರಿ ಹೇಳ್್ದೌ ಬರಬಲ
ಹ್ಮ್ ಹ್ಮ್ ಹ್ಮ್
ಅಂದ ಬೇರೆ ಯಾರಾದರು ಹುಡುಗರು ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತ ಅಂತ
ಅೆ ಈಗಲ್ಲಿ ಇವರೆಲ್ಲ ಇದ್ದಾರ ನಾರ್ತ್ ಇಂಡಿಯನ್ಸ್
ನಾರ್ತ್ ಇಂಡಿಯನ್ಸ್ ಇದ್ದಾರೆ ಮೊನ್ನೆ ಇಬ್ರು ಹೋದ್ರು ಹ್ಮ್ ನಾವನ್ನೆ ಹೋಗ ಹೋಗಿದವಾನೇ ನಮ್ಮ ಕರ್ನಾಟಕನು ಮತ್ತೆ ಹಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಇದರ್ ಅಂದ್ರೆ ನಾರ್ತ್ ಇಂಡಿಯನ್ ಒಂದು ಮೂರು
ಹ್ಮ್ ಸರಿ ತಂಗಾರ ಬಸ್ಸ ಸರಿಂಗಾರ ಅಂದ
ಹಾ
ಅಮ್ಮ ಮಾಡ್ತೀನಿ
ಹಾ ಸರಿ ಓಕೆ ಬಾಯ್